ಹಾ
ಏನ್ ಮಾಡತ್ತಿ ಸೋನು
ಏನಿಲ್ಲ ಕುಂತೇರಿ ನೀನ
ನಾನು ಪೂಜಾ ಮುಗಸಿದೆೆ ಈಗ ಕುಂತೇನೆ ಕಾಲೇಜ್
ಹ
ಹಾ
ಬಂದನ ಏನ್ ಮಾಡಕತಿ
ನಾನು ಏನಿಲ್ಲ ಈಗ ಪೂಜಾ ಮುಗಿಸಿ ಕುೂತ್ಕೊಂಡೇನೆ ನಾಷ್ಟ
ಅಷ್ಟ ಆತ್ ನಿಮ್ದು
ನಾ ದಿನ ಇಲ್ಲ ಏನ್ ತಿನಂದ
ಇವತ್ತ ಪುರಿ ಕೊಟ್ಟಿದರು ಪುರಿ ಸಾಗು ನಿಮ್ದು
ಚಪಾತಿ ಮಾಡಿನ್ ಚಪಾತಿ ಶಕಾವಿ
ಪಾಪ್ಪ ಹೋದ್ರಾ ಆಫೀಸ ಈಗ
ಹ್ಮ್ ಹೌದೀ ನಾ ಕೂಲ್ ಮಾಡಿದ್ದ್ ನ ನಿನ ಫೋನು
ಇಲ್ಲ ಮಾಡಿಲ್ಲ ನಿಮಗ್ ಮಾಡಿದ್ನಾ
ಮಾಡಿದ್ದ ನೀ ಇನ್ನೇನ್ ಔಟಿಂಗ್ ಇತ್ತಂತ
ಹ್ಮ ಹ್ಮ
ಕರ್ಕೊಂಡ್ ಹೋಗ್ ಬಂದಾರ ಏನೋ ಕ್ಯಾಲ್ಕ್ಯುಲೇಟರ್ ಅದು ಇದು ಬೇಕು ಅಂತ
ಹಾ ಹಾ
ಮತ್ ಪಾಪ ದುಡ್ಡು ಹಾಕಿದ್ರ ತಗೊಂಡೇನಿ ಅಂದ ಕ್ಯಾಲ್ಕ್ಯುಲೇಟರ್
ಹ್ಮ್ ಹ್ಮ್
ಏನಾರು ತಿನ್ನಾಕ್ ಬೇಕಾರ ತಗೋ ಅಂದರೆ ಏನು ತೊಗೊಂಡೋ ಬಿಟ್ಟನೋ ಗೊತ್ತಿಲ್ಲ ಹೊಳ್ಳಿಗೆ ಫೋನ್ ಮಾಡಿಲ್ಲವು
ಹ್ಮ್ ಹ್ಮ್ ಹ್ಮ್ ಇವ್ರು ಮಾಮ ಅವ್ರ ಎಲ್ಲಾ ಅರಾಮ್ ಅದಾರ
ಹ್ಮ್ ಆರಾಮ್ ಅದಾರ ಹುಬ್ಳಗ್ ಹೋಗಿದ್ವಿ ನಾವು ನಿನ್ನೆ
ಏನ್ ತಗೊಂಬರಕ್ ಹೋಗಿದ್ರಿ
ಏನ ಅದು ಅಧಿಕ ಮಾಸದ ಪೂಜಕ ಮಾಸಲ್ಲಿ ಇವತ್ತು
ಹ್ಮ್ ಹ್ಮ್
ಹೆಣ್ಮಕ್ಳಿಗೆ ಏನೋ ಕೊಡ್ಬೇಕಂತ ಅದಕ್ ಅತ್ತಿವರು ಆರ್ತಿ ಕೊಡ್ಸಿದ್ರ ನಂಗ ಒಂದ್ ಸೀರಿ ಹ್ಮ್ ಒಂದ್ ಸೀರಿ ಕೊಡ್ಸಿದ್ರ ಇವತ್ತೇನೋ ಉಡಕ್ಕಿ ಹಾಕ್ಬೇಕಂತ
ಹ್ಮ್ ಹ್ಮ್
ಅದಕ್ಕೆ ಹೋಗಿ ತಗೊಂಡ್ ಬಂದ್ವಿ
ಹ್ಮ್
ಮತ್ತೆ ಅನ್ಮೇಲೆ ಹೋಗಿದ್ವಿ
ಹೋಗ್ ಎಷ್ಟೊತ್ತಗ್ ಬಂದ್ರಿ
ಎಂಟುವಊರೆ ಬಂದ್ವಿ
ಹೆಂಗ್ ಬಸ್ಸಿಗೆ ಹೋಗಿದ್ರೆ
ಹ್ಮ್ ಇಲ್ಲ ಹೋಗವಾಗ ಮಾಮ ಬಿಟರು ಕಾರಾರ್ನ್ನಗಾ
ಹ್ಮ್ ಹ್ಮ್
ಬರವಾಗಿ ಬಸ್ಸಿಗೆ ಬಂದ್ವಿ
ಒಬ್ಬ ಆಂಟಿ ಮನೆಗ್ ಹೋಗಿಲ್ಲಾ
ಇಲ್ಲ ಹೋಗಿಲ್ಲ
ಹ್ಮ್ ಹ್ಮ
ಎಲ್ಲಿ ಕೆಲ್ಸಾನ ಹಾಕಾವ ಎಲ್ಲ ಹೋಕಿಣಿ ಪಾಪಾ ಊಟಕ್ ಬರ್ತಾರ ಮಧ್ಯಾಹ್ನ
ಊಟುಕ್ ಬರ್ತಾರೇನಾ ಹ್ಮ್ ಹ್ಮ್ ಹ್ಮ್ ಹ್ಮ್ ಆರಾಮದ ರ್
ಎಕ್ಸಾಮ್ಸ್
ಎಕ್ಸಾಮ್ಸ್ ಟ್ವೆಂಟಿ ತ್ ತೀಂತ್ಯಥ ಇದ್ಸ್ಟಾರ್ ಸ್ಟಾರ್ಟ್ ಆದಾವ ಈಗ ರಜಾ ಅದವು
ಹ್ಮ್
ಟ್ವೆಂಟಿ ಯಾತ್ತು ಇದ್ರೆ ಸ್ಟಾರ್ಟ್ ಲೈಬ ಮುಗ್ದಾವ್ ತರೆೆಯದಾವ ಚೆಲುವಾಗಿ ಹೂ
ಇದುಲ್ಲ ತೇರಗ್ ಚಂದಾಗ ಓದ್ಕೋ
ಹ್ಮ್ ಹ್ಮ್ ಹ್ಮ್
ಮತ್ತೆ ಇನ್ನ ಒಂದ್ ವರ್ಷ ಐತಿ ಮತ್ತ ಅದ್ಕ ಮಾ ಮ್ಮ ಏನು ಮತ್ತೆ ಎಮ್ ಸಿ ಎ ಮಾಡ್ಕೊಂಡ ಇದ ಮಾಡ್ತಾಳೆ ನೋಡು ಅಂತ ಹೇಳಕತ್ತಿದ್ದ ಮೊನ್ನೆ
ಹ್ಮ್
ಏನು ಮಾಡ್ತಿವಿ ನೋಡು
ನಡನ್ ತಗೋ ಮತ್ತ ಮಾವ ಹಣ್ ತಿಂದ್ರೆ
ಹ್ಮ ತಂಗು
ಚಲೋ ಬಂದಾವಣ ಇಲ್ಲ
ಹ್ಮ
ಹ್ಮ್ ಎಷ್ಟ್ ಬಾಕ್ಸ್ ತಂದಿದ್ರಿ
ಎರಡು ಮೂರ್ ಬಾಕ್ಸ್ ತಂದಿದ್ವಿ
ಹ್ಮ್ ನಾ ಕೂಲ್ ಕೊಟ್ಟು ಕಳ್ಸಿದ್ರೆ ಏನಿಲ್ಲ
ಕುೂಗ್ ಏನ್ ಕೊಟ್ಟಿಲ್ಲ ಅವಾಗ ಕೊಟ್ಟಿದ್ರೆ
ಹ್ಮ್
ಅವಾಗ ತಗೊಂಡ್ ಹೋಗುವಾಗ ಕೊಟ್ಟಿದ್ದ ಮತ್ತೇನು ಕೊಟ್ಟಿಲ್ಲ ಮುಂದಿನ ತಿಂಗಳು ಬರ್ತಡೇ ಐ್ತಲ್ಲ ಅವವಾಗ ಹೋಗ್ಬೇಕು ನೀ ಬರ್ತೀ
ಹ್ಮ್ ಬರ್ತೇನೆ ತಗೋ ಎಷ್ಟನೇ ತಾರೀಖ
ಹನ್ನೆರಡನೇ ತಾರೀಕು ಆಯ್ತ ಒಂದು
ಹ್ಮ ಹ್ಮ್
ಮತ್ತ್ ನಾವ ಇಲ್ಲಿ ಹನ್ನೊಂದೇ ಹನ್ನೊಂದಕ್ ಬಿಡ ಅನ್ಕೊಂಡಿವ
ಹ್ಮ್
ನೋಡ್ಬೇಕು ಏನ್ ಮಾಡ್ತಾರ ಹನ್ನೊನೇ ತಾರೀಕು ಬಿಟ್ವಿ ಅಂದ್ರೆ ಅಜ್ಜಿಯವರ್ಗು ಬರ ಕೇಳಿವ
ಅಲ್ಲಿಂತ್ರ ಬರ್ತಾರ ಬೆಂಗ್ಗಳೂರಿಂತ್ರ
ಇಲ್ಲಿಗೆ ಬರ್ರಿ ಹೋಗೋಣ ಅಂದೆ
ಹ್ಮ್
ಬೇಡ ನಾವ್ ಇಲ್ಲಿಂದ ಬಂದು ಮತ್ತ್ ಅಲ್ಲಿಂದ ಬಾಳ ರಿಸ್ಕ್ ಹಾಕೇತಿ
ಹ್ಮ
ನಾವ್ ಈ ಕಡಿಂದ ಬರ್ತೇವಿ ನೀವ್ ಅ ಕಡಿಂದ ಬರ್ರಿ ಅಂದ್ರರು ಹಂಗೆ ಮಾಡಂತಗಳ್ರಿ ಎಂದೇ ಟ್ರೇನ್ ನೋಡಿದ್ವಿ ಟ್ರೇನ್ ಆಹ ರಾತ್ರಿ ಇಲ್ಲಿ ಒಂಬತ್ತು ಗಂಟೆಗೆ ಬಿಟ್ಟು ಬೆಳಿಗ್ಗೆ ಒಂಬತ್ತಕ್ ಹಕೈತ್ಂತ ಮತ್ ಅಲ್ಲಿಂದ ರಾತ್ರಿ ಒಂಬತ್ತಕ್ ಬಿಟ್ಟು ಬೆಳಿಗ್ಗೆ ಒಂಬತ್ತಕ್ ಹಕೈತಂತ
ಹ್ಮ್ ಬಾಳ ತಕತ್ಕೊಂಡ್ರ ಸ್ಲೀಪಿಂಗ್ ಕೋಚು ಇರ್ತಿತಿ ಹ ಹ್ಮ್ ಹ್ಮ್
ಮತ್ಲ್ಲಿಂದ ಒಂತಾಸ ಅಂತ
ಹ್ಮ್ ಹ್ಮ್ ಹ್ಮ್
ಮತ್ತತ್ ಅಲ್ಲಿಂದ ಒಂದ ತಾಸಗ್ ಬಂದು ಮತ್ ಹೊಳ್ಳಿ ಮತ್ತ ಅಲ್ ಕಾಲೇಜಿ ಹೋಗ್ಬಕ್ಂದ್ರ ಲೇಟ್ ಆಗ್ಬಿಡ್ತೈತಿ
ಕಾರ್ ಒಯ್ದ್ ಬಿಡುದದಾನ ಅದ್
ಕೇಳನ್ ಏನಂತಾರ ಮಾಮನ ಪಾಪನ್ ಕೇಳ್ಬೇಕು
ಹ್ಮ್ ಹ್ಮ್ ಹ್ಮ್ ಮತ್ತ
ಮತ್ತೆ ಏನ ಹೇಳ್ಬಕ್ ನೋಡ್ ನೀನ ನೀನೆ ಎಲ್ಲ ಹೊರಗೆ ಹೋಗಿಲ್ಲ ಫ್ರೆಂಡ್ಸ್ ಎಲ್ಲ
ಹ್ಮ್ ಅವ್ರಲ್ಲ ಹ್ಮ್ ಹ್ಮ್ ಅವ್ರಲ್ಲಾ ಆರಾಮದಾರ
ಹ್ಮ್
ಅವರು ಅವ್ರ ಮನೆ ಗುಡಗ್ ಹೋಗ್ಯಾರ ಅವ್ರ್ದ ಇಲ್ಲೇ ಹತ್ರ ಅದಾವಲ್ಲ
ಹ್ಮ್
ಅದ ಇಲ್ಲೇ ಮನ ಗುಡಗ್ ಹೋಗ್ಯಾರ
ಹ್ಮ್
ಹಾ ಆಮೇಲೆ ನಾಳೆ ಅದು ಬರ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಏನಾರ ತಂದಿರ್ತಾರ ಇಲ್ಲ ಮನೆಯಿಂದ
ಹ್ಮ್ ತಂದಿರ್ತಾರ ಏನರ್ ತಿನ್ಕ್
ನೀನು ತುಂಬ ಇದ್ದಿದ್ದೆಲ್ಲ ಕೊಟ್ಟೆ
ಹ್ಮ್ ಕೊಟ್ಟ ಕಾಲಿ ಅದು ಎಲ್ಲಾ ಆಗ್ಲ ನಕುಲುಗ್ ಏನ್ ಕೊಟ್ಟ ಕಲಿಸಿದ್ರಿ ತಿನ್ನಾಕ
ಅವನು ಶಂಕರ ಪಾಳೆ ಬೇಸನ್ ಉಂಡಿ
ಹ್ಮ್ ಹ್ಮ್
ಚಿಪ್ಸ್ ಬಿಸ್ಕಿಟ್ಸ್
ಹ್ಮ್ ಹ್ಮ್ ಹ್ಮ್
ನಾನನ್ ಇನ್ನ ಏನ್ ಬೇಕ ತೊಗೊ ಅಂದೆ ಏನ್ ತೊಗೊಂಡ ನೋ ಬಿಟ್ಟಟ್ ನ ಗೊತ್ತಾಗ್ಲಿಲ್ಲ ನನ್ಗ
ಹ್ಮ್ ಹ್ಮ್ ರಿಬ್ಬಿಟ್ ಬಿಟ್ಟಾರ ಸೀರಿದ
ಹ್ಮ್ ಬಿಟ್ಟಾರ ಇದು ಲಿವಿಂಗ್ ಸರ್ಟಿಫಿಕ ಕಕೆಟ್ ಒರಿಜಿನಲ್ ಬೇಕಾಗಿತ್ತ ಅಂತ ಅವಂಗ ಜೆರಾಕ್ಸ್ ಕೊಟ್ಟಿದ್ವಲ್ಲ
ಹ್ಮ್ ಹೌದು
ಅದಕ್ಕ ಮತ್ತ ಇಲ್ಲ ಒರಿಜಿನಲ್ ಬೇಕು ಆಮೇಲೆ ಒಂದ್ ಸಾವಿರದ ಹತ್ತು ರೂಪ ಇದಕ್ ಸಿ ಬಿ ಎಸ್ ಸಿಂದ ಇದನ್ ಮಾಡ್ಬೇಕಂತಲ್ಲ ಸ್ಟೇಟಿಗೆ
ಹ್ಮ್ ಹ್ಮ್ ಹ್ಮ್
ಅದಕ್ಕ ರೊಕ್ಕ ಹಾಕಂದ ಮತ್ತ ಅದನ್ನ ಹೋಗಿ ಸ್ಪೀಡ್ ಪೋಸ್ಟ್ ಮಾಡಿ ಬಂದೆ ಹ ಅಂತದ ಮೊನ್ನೆ
ಹಓತಂತಾನ ಹ್ಮ್ ಹ್ಮ್
ಮತ್ತು ರೊಕ್ಕ ಹಾಕಿದ್ವಿ ಇವತ್ತು ಕೊಡ್ತೇನೆ ನಂದು ನು ಕಾಲೇಜ್ನಾಗ
ಅದು ರೊಕ್ಕ ಮತ್ತ ಅವ್ನ ಅಕೌಂಟಿಗೆ ಹಾಕಿರೇನ್
ಹ್ಮ್ ಅವ್ನ ಅಕೌಂಟಿಗೆ ಹಾಕೇವಿ ಅವನ್ ತಗಸ್ಕೊತಾನ ಅಂತಲ್ಲಿ ಅವರು ಹೊರ್ಡನಗ್ ಹಾಕಂತ ಹೇಳ್ದ ಮತ್ತ ಇನ್ನು ಅವ್ರ ಎಲ್ಲ ಹಾಕೋದು ಒಂದು ಎ ಟಿ ಎಮ್ ಹಾಕಿದ್ವಿ ಅಕೌಂಟ್ ನಂಬರ್ ಇತ್ತಲ್ಲ
ನ ತಲ್ಲಾಂದ ಏಟಿ ಎಮ ಕಾರ್ಡ
ಹ್ಮ್ ಅವರು ಇವರು ಹೋಗಿದ್ರಂತ ಬಿದರ್ದವರು
ಹ್ಮ್ ಹ್ಮ್
ಅವ ಇದ್ ಬಂದ್ರಂತ ಒಂದೆರಡು ದಿವಸ
ಹ್ಮ್ ಹ್ಮ್ಾ ಹಡುಗಣೋಡಕ್ಕ
ಹ್ಮ್ ಹ್ಮ್
ಹ್ಮ್
ಅದಕ್ಕ ನಾವು ಅದ ಶಶಿಮಮ್ಮಾ ನಾವು ಒಂದ್ ದಿವ್ಸ ಇದ್ ಬರೋ ನ ಅಲ್ಲಿ ನೋಡೋಣ ಹೆಂಗ ಐತಿ ಫುಡ್ ಅದು ಏನ್ ಕೊಡ್ತಾರ ಅಂತಂದ ಪೇರೆಂಟ್ಸ್ಗ ಪೇರೆಂಟ್ಸಿಗೆ ಇರೋದಿಲ್ಲ ಊಟದ್ದು ಅಂತ ಅಂದ ಅಂದೆ ನಾನು
ಹ್ಮ್ ಮತ್ತತ್ ಹೊರಗ ಊಟ ಮಾಡ್ಬೇಕು ಎಲ್ಲಾರ
ಅಲ್ಲ ನಮಗ ಇರ್ಲಿದ್ರ ಅವ್ರಿಗೆ ಕೊಡೋದ್ ನೋಡ್ತಾರಂತ ಮತ್ತ ಹೆಂಗ್ ಕೊಡ್ತಾರ ಊಟ ಅಂತಂದು ಅದಕ್ಕ ಹೋಗೋಣ ಒಂದ್ ದಿವ್ಸ ಮುಂಚೆನ ಅಂತ ಅನ್ನಕತ್ತ ಅದಕ ದಾವಣಗೆರೆಗೆ ಹೋಗಿಜ್ಜಿ ಮನೆಾಗ ಇದ್ದು
ಹ್ಮ್ ಹ್ಮ್
ನೆಕ್ಸ್ಟ್ ಡೇ ಬೆಳಗ್ಗೆ ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿವವಿ ಅಷ್ಟೊತ್ತಿಗೆ ಅಜ್ಜಿ ಅವರು ಬಂದಿರ್ತಾರಲ್ಲಿ
ಹ್ಮ್ ಹ್ಮ್
ನೋಡ್ಬೇಕದ ಏನ್ ಆಕೈತಿ ಅಂತ
ಹ್ಮ್ ಹ್ಮ್ ಹ್ಮ
ಹೋಗೋುದು ಏನು ಅಂತಂದ ಇನ್ನು ಮಾತಾಡಿಲ್ಲ
ಹ್ಮ್ ಏನ್ ನಷ್ಟ ಮಾಡಿದ್ರಿ
ನಾವು ಇದು ಮುದ್ದೆ ಚಪಾತಿ ಸೇಖರ್ರಣೆ
ಹ್ಮ್ ಹ್ಮ್
ಕಡುಗು ಬಜಿ
ಹ್ಮ್ ಹೌದೌದು
ಮತ್ತತ್ ಅದೇನ ಅಧಿಕ ಮಾಸಕ್ಕೆ ದಾನ ಕೊಡ್ಬೇಕಂತ ಹೇಳಿ ಆಹ ಮತ್ತೆ ಬೇರೆಗೆ ಇದನ್ ತಗೊಂಬಂದ್ವಿ ನಿನ್ನೆ ಕೃಷ್ಣನ್ ವಿಗ್ರಹ ಸಣ್ಣು ಎಂಬತ್ ರೂಪಾಯಿಗೆ ಒಂದು ಹಾ
ಹ್ಮ್ ಎಷ್ಟ ಅಂತ ಒಂದ ಬಂದೆ
ಎಂಬತ್ತು ರೂಪಾಯಿಗೆ ಒಂದು
ಹ್ಮ್ ಹ್ಮ್ ಹ್ಮ್
ಎಂಬತ್ತು ರೂಪಾಯಿ ಒಂದು ತಗೊ ನಾ ಎರಡು ತಗೊಂಡೆ ಅಕಿ ಎರಡು ಬರ್ತ ಅಂಕಿ ಎರಡು ಸೇತ್ನಾತಿ ಐದು ತಗೊಂಡಲು
ಹ್ಮ್ ಹ್ಮ್ ಹ್ಮ್
ನ ಯಾರ್ಯ ಕೊಡಾಕ್ಂತ
ಹ್ಮ್ ಹ್ಮ್
ಕೊಂಡು ಬಂದ್ವಿ
ಹ್ಮ್ ಹ್ಮ್ ಹ್ಮ್
ಮತ್ತೆ ಮಧ್ಯಾಹ್ನ ಏನ್ ಊಟ
ಮಧ್ಯಾಹ್ನ ಇವ ಆಮೋಸೆ ಐತಲ್ಲಾ ಸಂಡೇನ ಇದು ಮಂಡೇ ಐತಿ ಏನಾರ ಸ್ವೀಟ್ ಕೊಡ್ತಾರಣ
ಹ್ಮ್ ಹ್ಮ್ ಹ್ಮ್ ಏನ್ ಕೊಟ್ಟಿರ್ತಾರೆ ಸ್ವೀಟ್
ಹೋಗಿ ಪಾಯಸ ಏನಾರ ಪಾಯಸಳ
ಸೋಡ ಹಾಕ್ಕರ್ ತರ್ನಾಡಿಗೆಗೆ
ಹ್ಮ್ ಅದ್ಕ ಸ್ವಲ್ಪ ಹೊಟ್ಟಿ ಅದು ನೋವು ಬರಾತಿತ್ತ
ಹ್ಮ್
ಮತ್ತು
ಅಸಿಡಿಟಿ ಟ್ಯಾಬ್ಲೆಟ್ ಜಾಸ್ತಿ ತೊಗೋಬೇಾ
ಹ್ಮ್
ಹಲೋ
ಹಾ
ಎಸಿಡಿಟಿ ಟ್ಯಾಬ್ಲೆಟ್ಸ್ ಜಾಸ್ತಿ ತಗೋಬೇಡ ಅಂದೆ ಹೊರಗೆ ಹೊರಗಡೆದು ಅದು ಇದು ತಿನ್ಬೇಡ ಹಣ್ಣು ಅದ ತಿನ ಜಾಸ್ತಿ ಅವ್ರ ಏನ್ ತಂದರ್ ನಿಮ್ ಫ್ರೆಂಡ್ಸ್ ಎಲ್ಲಾ
ಅವ್ರ ಅದೇ ಅದು ಸುಮ್ಮಾರಿ ಅವಲಕ್ಕಿ ಹಂಡಿ ಹುಳು ಎಲ್ಲ ತಂದಿರ್ತಾರೆ
ಚೊಲೋ ಮಾಡ್ರತಾರಾನ
ಹ್ಮ್ ಚೆನ್ನಾಗಿರ್ತವ ಹ್ಮ್ ಕೊಟ್ಟ ತಿಂತಾರ
ಹ್ಮ
ಕೊಡ್ ತಿಂತ ಕೊಡ್ ತಿಂತ
ಹ್ಮ್ ಹ್ಮ್
ಅವನಿಗೆ ಸೆಟ್ ಆಗೈತ ಅಂತ ಅಲ್ಲಲ್ಲಾ
ಹಾ ಸೆಟ್ ಆಗೇತಿ ಇವ್ನ ಧನ್ಯಾಗ ಜ್ವರ ಬಂದಿದ್ ಬಂತ
ಹ್ಮ್
ಮ ಅವರ ವಾರ್ಡನ್ನು ಕರ್ಕೊಂಡು ಹೋಗಿ ತೋರಿಸಿ ಮತ್ತ ಎರಡ್ನೂರು ರೂಪಾಯ ಹ್ಮ್ ಎರಡ್ನೂರು ರೂಪಾಯ್ದ ಟ್ಯಾಬ್ಲೆಟ್ ಆದ ಅಂತ ಆ ಶಶಿಮಮ್ಮ ಫೋನ್ ಪೇ ಮಾಡಿದ್ನಂತ ಪಪ್ಪಾಗೂ ಜ್ವರ ಬಂದಿದು ಎರಡ್ ದಿವ್ಸ
ಹ್ಮ್ ಆರಾಮಾಗ ಆರಲ್ಲ ಈಗ
ಹ್ಮ್ ಈಗ ಆರಾಮಾಗಿಯಾರು ಹೋಗೋಣ ಅಂದ್ರ ಮೊದ್ಲು ಕೇಳಲಿಲ್ಲ ಅವ ಒಂದ್ ದಿವ್ಸ ಬಂದು ನೆಕ್ಸ್ಟ್ ಡೇ ಇರ್ಲಿಲ್ಲ ಮತ್ ತಿರಗ್ ಮರ್ದವಿ ಸಂಜೆಗ್ ಬಂದು ಮತ್ ಹೋಗಿದ್ವಿ ಅವತ್ ನಕುಲು ಯಾಕ ಸುಸ್ತ ಆಗಕತ್ತೈತಿ ಜ್ರ ಬರಂಗ ಆಗಕತ್ತ ಒಂದ್ ಫೋನ್ ಹಚ್ಚಿದ್ದ
ಹ್ಮ್ ಹ್ಮ್ ಹ್ಮ್
ಮತ್ತೆ ಅಲ್ಲೇ ಟ್ಯಾಬ್ಲೆಟ್ ಅದಾವಲ್ಲ ತಗೋ ಅಂತ ಹೇಳ್ದ ಏನ್ ಮಾಡಿದ
ಹ್ಮ್ ಅಲ್ಲಿದ ಮತ್ ಸೆಟ್ ಆಗ್ಬೇಕಲ್ಲ ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಸೆಟ್ ಅಲ್ಲಿ ಇರಾಕ್ ಸೆಟ್ಟಾಬಕ್ ಸ್ವಲ್ಪ ದಿನ
ಹ್ಮ್ ಹ್ಮ್ ಅದ ಇದು ಏನ
ಸಲ
ಹಾ ಕೊಟ್ಟೇನೆ ಕೊಟ್ಟೇನೆ ಎಲ್ಲ ಬರುದು ಒಂದೊಂದಷ್ಟಿಪ್ ಕೊಟ್ಟೇನೆ ಒಳಗ ಇಟ್ವೊ ಸುಕ ಸ್ನಯಾಗ ತೆಗಿಬ್ಯಾಡ ಹೊರಗ ಅವನ್ನ ಏನಾರು ಆರಾಮ್ ಇಲ್ದಾಗ ಅಷ್ಟತ್ ಹಾ
ಅಜ್ಜಿ ಫೋನ್ ಮಾಡಿದ್ರಾ ಅಜ್ಜಿ ಫೋನ್ ಮಾಡಿದ್ರಾ
ಹ್ಮ್ ಮಾಡಿದ್ರ ಅರಾಮದಾರ ಅಂತ
ಹ್ಮ್
ಮೊನ್ನೆ ಅನಿವರ್ಸರಿ ಇತ್ತಲ ನಾವ ಮಾಡಿದ್ವಿ
ಹ್ಮ್ ಏನಂದ್ರು
ಏನು ಅನ್ಲಿಲ್ಲ
ಹ್ಮ್
ಹಂಗ ಮಾತಾಡಿದ್ದು ಅವಾಗ ಹೇಳ್ದೆ ನ ಹು ನಾನ್ ಬರ್ತಡೆಗ್ ಹೋಗ ನಾ ಯಾವಾಗ ಹೋಗ್ಲಿ ಅಂತ ಕೇಳಿದ್ರು ಅದಕ್ಕೆ ಯಾರ್ ಜೊತೆ ಹೋಗ್ ಕಿರಿ ಅಂತಂದೆ ತಿನ್ನಕ್ ಹ ಕರ್ಕೊಂಡ್ ಹೋಗ್ಕೇನಿ ಅಂತಂದ್ರ ಅದ್ಕ ಬ್ಯಾಡ ತಗೋರಿ ಈಗ್ಯಾಕ ಹೋಕ್ಕಿರಿ ನಾವ್ ಹೋಗ್ ಅವಾಗ ಬರುವಂತ್ರೆ ನಮ್ ಜೋಡಿ ಅಂತಂದೆ ಇಲ್ಲಿ ಬಂದ್ ಅಲ್ಲಿ ಬರಕ್ ಆಗೋದು ಹಾ
ಮತ್ ಯಕ್ ಡಬಲ್ ಡಬಲ್ ಅವಾಗ ಬರ್ತಾರ ತಗೋ ಹೋಗುದು ಒಮ್ಮೆ ಹೋದಾಗ
ಹ್ಮ್ ಹ್ಮ್ ಇಲ್ಲಿ ಬಂದ್ ಅಲ್ಲಿ ಹೋಗಾಕ್ ಆಗೋದಿಲ್ಲ ಅಲ್ಲಿಂದನ ಬರ್ತೇವ ನಾವ್ ಅಂದ್ರ ಹಂಗೆ ಮಾಡ್ರಿ ಅಂದಿ ತಂದೆ
ಹ್ಮ್ ಅಷ್ಟ ಮಾಡ್ಲಿ ತಗೋ ಮತ್ತ
ಅವಂಗ ಏನು ಡ್ರೆಸ್ ಗಳು ಬ್ಯಾಡ ಅಂತ ಬರೀ ಟಿ ಶರ್ಟ್ಸ್ ಬೇಕಂತ
ಟಿ ಶರ್ಟ್ಸ್ ಅಷ್ಟ ಅವೈ ಮತ್ತು ಡೈಲಿ ಯೂಸಿಗೆ ಅವನ್ ಸ್ಟಡಿ ಅವರಿಗೆ ಅದು ಹೋಕ್ಕಾನಲ್ಲ
ಅದೇ ಅದೇ ಟಿ ಶರ್ಟ್ ಒಂದಿಷ್ಟು ತಗೊಂಡು
ಹ್ಮ್
ಪ್ಯಾಂಟ್ ಅದ್ ಮೊನ್ನೆ ತರ್ಸಿದ್ಯಾಕೋ ಸರಿ ಇಲ್ಲ ಅಂತಂದ
ಹ್ಮ್ ಹ್ಮ್ ಹ್ಮ್
ಅದು ಮತ್ತು ವ ವಾಪಸ್ ತಗೊಬಂದೀನಿ ಇನ್ನೊಂದೆಡು ನೈಟ್ ಪ್ಯಾಂಟ್ ತೊಗೊಂಡು ಟಿ ಶರ್ಟ್ ಅಷ್ಟು ತೊಗೊಂಡು ಅನಿಂಟೆಲಿಜಬಲ್
ಹ್ಮ್
ಕೊಟ್ಟು ಬರ್ಬೇಕ ಅಲ್ಲೇ ಹೋಗ್ ಕೇಕ್ ಕಟ್ ಮಾಡ್ಸವ್ ಬೇಕಾರೆ
ಹ್ಮ್ ಅಲ್ಲೇ ಹೋಗ್ ಕೆಕ್ ಕಟ್ ಮಾಡ್ಸುಂ ತಗ
ಸಂಡೆನಯತದ ಹೊರಗ್ ಬಿಡ್ ತರಂತವ
ಹ್ಮ್ ಅದು ಒಂದ್ ಚಲ ಆಗೇತ್ ನೋಡ್ರಿ ಸಂಡೆ ಬಂದಿದ್ದ
ಅವ್ರ ಫ್ರೆಂಡ್ಸ್ನೆಲ್ಲ ಕಳ್ಸಂಗಿಲ್ಲ ಅಂತ
ಅವೌತ್ ಬರ್ಡೇ ಐತಿ ಸ್ಲ್ಪ್ ಕರ್ಕೊಂಡ್ಗಕ ಬಂದ್ರು ಕಳ್ಸಲ್ಲ ಅಂತ
ಯಾರನ್ನು ಕಳ್ಸಲ್ಲ ಅವತ್ ಧನ್ಯನ್ ಬಿಡಕ್ ಹೋದಾಗ ಅವ್ರ ಫ್ರೆಂಡ್ ಅವ್ರ ರೂಮ್ ಮೇಟ್ ತಿನ್ ಅವ್ರ ಮಮ್ಮಿ ಪಾಪ ಎಲ್ಲಾ ಬಿಟ್ಟು ಹೋಗ್ಬಿಟರು
ಹ್ಮ್ ಹ್ಮ್
ಊಟ ಮಾಡಿದ್ದಿಲ್ಲ ಅಂತವ ನಾವವು ಕರ್ಕೊಂಡ್ ಹೊಂಟಿದ್ವಿ ಪಾಪ ಕಾರ್ನ್ಗ ಹತ್ ಕುೂತ್ಕೊಂಡಿಿತ ಹುಡುಗ
ಹ್ಮ್
ಮತ್ತ ಇವ್ನು ಕರ್ಕೊಂಡ್ ಹೊಂಟು ಟಿ ಇಲ್ಲ ರಿಪೋರ್ಟ್ ಮಾಡಿ ಬರ್ಬೇಕಲ್ಲ ಅಂತ ಸೆಕ್ಯೂರಿಟಿ ಹೇಳಿದ್ರೆ ಅಲ್ಲಿ ಹೋಗಿ ಬರೆಸ್ಕೊಂಬಂದ್ಮೇಲೆ ಅವ್ನು ಕರ್ಕೊಂಡು ಹೊಂಟೇವ್ರ ಅಂತ ಹೇಳಿದ್ರೆ ಇಲ್ರಿ ನಿಮ್ಮ ಜವಾಬ್ದಾರಿ ನೋಡ್ರಿ ನಮ್ಗ ಏನು ಗೊತ್ತಿಲ್ಲ ಅಂತ ನಮಗ ಇದನ್ನ ಮಾಡಿದ್ರರು ಅವ್ರು
ಇರ್ಲಿ ಕರ್ಕೊಂಡ್ ಹೋಗ್ರಿ ಏನ್ಗ್ತೈತಿಾ
ಇಲ್ಲ ಅವ ಪಿಡಂಗಿಲ್ಲಂತಾಂಗ ಅದಕ್ಕ ಸುಮನೆ ಅಲ್ಲೇ ಏನಾರು ತಂದ ಕೊಟ್ರಾಕೇತ್ ಕೇಕ್ ಮತ್ತೆ ಏನಾರ್ ಒಂದ್ ರೈಸ್ ಏನಾದಾರ ಕಟ್ಟಸ್ಕೊ್ ಬಂದ ಕೊಟ್ರ ಆಕೈತ್ ಮತ್ತ್ತ ನ್ ಮಾಡೋಣ ಇಲ್ಲಾ ಇದ್ರ ಏನರ ತಿನ್ನಕ ಸಾಮಾನನ್ ತಂದ ಕೊೊಟ್ರ ಅಲ್ಲೇ ಇಟ್ಕೊಂಡ್ ತಿಂತಾರ ಊಟ ಮಾಡಿರ್ತಾರಲ್ಲ
ನಾನು ಈಜ್ ಕಾಲೇಜಿಗೆ ಹೋಗ್ಬೇಕು ಅಡ್ಮಿಷನ್ ಅದಾವ ಅವನ್ ಮಾಡಿ ಬರ್ಬೇಕ ಸ್ವಲ್ಪ ಅಸೈನ್ಮೆಂಟ್ ಮಾಡಿ ಬಂದು